ಹಲೋ
ಹಲೋ
ಕೆತ್ಲಾ ಹಾ ಕ ಕರು
ಯಾವ್ದರ ಹಾಡಾಡ್ ನೋಡಮ.
ಸಾಂಗ್ ಹಾಡು ಲೆ
ಹ್ಮ್ ಹಡ ತಡ
ಯಾವ ಸಾಂಗ್ ಹಾಡಲೆಪಾ ನಿನಗ.
ಯಾವುದರ ಹಾಡಲಾ
ಈಗ ಬತ್ತೆನ ಹಾಷ್ಟಲಿಗೀ
ಸ್ವಲ್ಪತ್ತಯ್ತು
ಹ್ಮ್ ಹ್ಮ್
ಹ್ಮ ಹಾಡ್ಲೆ ಒಂದ ಯಾವದರ.
ಹಸ ಬರಲ್ಲ ಪಯ ನಮ್ಮ ಮಾಡಳಕ
ಹಾಡು ಮಾರಯ ನೀನು ಬರ್ಲಾರ್ದೇನದ ಹಾಡ.
ಇಚ್ಚನೆ ಕಂಟಿನ್ಯೂ ನಾಕೂಡಚ ಸಂತ ಕಂಟಿನ್ಯೂ
ಹ
ನಾಕಲ್ಲಿ ಲಕ್ಷ ಒಂದ ಕ ಕಟ್ ಮಾಡಿದ
ಧನ್ವಾದ ಅಚ್ಚದ ಅಲ್ಲಿ ಇದೇ ಎತ್ತಲ್ಲ ಒದು ಕಟ್ ಮಾಡಿದ್ದ
ಮಲ್ಲೆಸ್ತಂದ ಹಚ್ಚಲ್ಲ ಮಲ್ಲೆ
ಹ್ಮ್ ಹ್ಮ್
ಯಾವಾರ ವಸರ ಪರ್ತತಾನ ಅಂತ
ಹಲ ಹಾ ಹಾ ನೋಡ್ತೇ ಏ ಒಂದ್ ಆರ್ಡ್ ಈಗ ಹೊಡ್ತಿರ್ಲ ಸ್ವಲ್ಪ ಏ ಸ್ವಲ್ಪ್ ದೋಸ ನರ್ ಒಂದ್ ಐದ್ ನಿಮಿಷ ಹೊಡ್ತನರ್
ಹ್ಮ
ಆಜಲ ಏಳ
ಹಾ ಬರಲ್ಲ ಹಓಪಂಗ ಕಡಡಾಕ್ಕ
ಯಾಗ ಮಾಡ್ಬಾರು ಸಂದೇಶ ಬ ಟ್ರನಿಂಗ್ ತಗೋ ನಮ್ ಗೊತ್ತಿಲ್ಲಲಿಕ್ಕೆ
ಹು ಹೂ ಬರಲ್ಲಣಾ ಬರಲ್ಲಮ್ಮ ಕರಡಾಕ
ಸದ್ಯ ಶ ಬಟು ನಿಂಗ
ಸಂದೇಶ ಇಲ್ಲಿ ನ ಇಲ್ಲ ಯಾರವತ್ತ
ಲ್ಲಾರಲ್ಲಾ ಅಲ್ಲ ಅಲ್ಲ
ನಿನಡಲ್ಲ ಒಂದು ಆಡ ಆಡ
ಎಾನ ಯಾವ ಬರತಲ್ಲ
ಆಡ ಅವನ ಅಟನಣ
ಗೊತ್ತತ್ತನ ಎಷ್ಟು ಚೂತ ತಂಬತ ಆಡತ
ಆ
ಹ ಹ್ ನ ನಟ್ಟ ಮಾತ ಅಡಕ್ವರಲ್ಲ ಆಗ ಮಗ
ಕೇಗ್ ಮಾಡ ತುಂಬ್ರ ನೀನು
ಇವರ ನಿಳಪಾ
ಹಡಿ ಹುಡಿಗೂಡ ಮಾತಾಡ್ತೆ ಮತ್ ನಮ್ ಮಾತಾಡಲ್ಲಾನ
ಮಾತಾಡಕತ್ನಲ್ಪ ನೀಕೂಡ ಮಾತಾಡಕತ್ತಲ್ಲ ಅ
ಅಲ್ಲಾ ಹುಡಿಕೂಡದಾರ ಚಲೋ ಮಾತಾಡ್ತಿಂಗ್ ಗೂಡ ಹಾಕ್ಂಗಂತ
ನೀ ಕೂಡ ಚಲೋನೆ ಮಾತಾಡಕತಿ ಇಲ್ಲ ಒಂದು ಬೈಗಳ ಬೇಕತಿ ನನ್ ನೋಡಿದಾನೆ
ಇದ ಯಾರ್ದ ಬೇಗ ಬೇಲಗತ್ತಮ್ಮ ಇಲ್ಲಾಂದ್ರೆ ನೀನ
ರ ಭಯನ್ಲನಾನ ಬಳ ಕಡಿ ಬೈ
ಏ ಯಾವದು ಒಪ್ಪ ಗೊತ್ತ ನನಗೆ
ಹ ಹೂ ಹೂ ಬಳಲ
ಹ್ಮ ಮಳೆ ಏನಲ್ವಪ್ಪ
ಎಲ್ಲ
ಹ್ಮ್ ಹ್ಮ ಯಾರನೇ ತಗಿನ ಮೊಳಿಲ್ಲ
ಇವಾಗ ಚಲ ಆ ಬ ದ ಇನ್ನ ಇವತ್ತ ಮದ ಮ್ಯಾಳವರ್್ದಲ್ಲ
ಹ್ಮ್
ಎಕ್ಸಾಮ ಟ್ ಬಂದಲ್ಲ ನೀ ನೋಡಿ ವಾಟ್ಸಪ
ಎ್ದ
ಎಕ್ಸಾಮ ಡೇಟ್ ಒಂದಂದಲ್ಲ ಸಪ್ಲಿ
ಅದೇ ನಿನ್ನೆ ಕಸರ ನಿನ್ನೆ
ಹ್ಮ್ ವರ್ಸತ್ ಹಾಕಿನಲ್ಲ ಹದ್ನೆಂಟು ಇಪ್ಪತ್ತತ್ದಿನೆಂಟಾವ ಫಿಯೋಲಜಿ ನ್ ಇಪ್ಪತ್ತೆರಡ ಅದನ್ ಹ
ಇಲ್ಲ ಆ ಫ್ರಿಜ್ ಫ್ರಿಜ್ಲ್ಲಜಿ ಇಪ್ಪತ್ತ್ ನಲ್ಕ
ಇಪ್ಪತ್ನಾಲ್ಕ ಕೊಂದ ನಾರಟ ಬೀಡ ಅಟ್ ಇಪ್ಪ ಹ್ಮ್ ಹ್ಮ್
ಮತ್ತ ಇಪ್ಪತ್ಾಕ ಇಪ್ಪತ್ತೆಂಟಕದ
ಹ್ಮ್ ಹ್ಮ್
ಇ ಲ್ಲ ಇಪ್ಪಟ್ಟಳಕ್ಕಲ್ಲ
ಹ್ಮ್ ಹ್ಮ್
ಇಪ್ಪತ್ ಮೂರ್ಕ್ ಬರ್ಡ ಅದ ಇಪ್ಪತ್ನಾಲ್ಕ ಎಕ್ಸ್ ಅದ ಹ್ಂಗ ನಂದಂದ ಹಣೆ ಬರ
ಹ ರಾತ್ರಿ ನೀ ಕೊಯಿ ಮುಂಜಳೆ ಅವ್ರ ಕೊಯ್ತಾರ್ರಂತ
ಸಂಡೇ ಬರ್ಡೇ ಅದಂದು ಮಂಡೇ ಎಕ್ಸಾಮ್ ಅದ
ನೋಂಗ ಹೆಂಗ ನಂದ ಇ ವರ್ಸ ಹ್ಮ್ ಅದು ವೇಡಕ್ಕೆ
ಹ್ಮ ಡೋಡ್ ಹೆಂಗ ಮಾಡತ್
ಹ್ಮ ಹ್ಮ ಹ್ಮ್ ಹ್ಮ
ನಾ ಪಸದ ಆರಾಮ್ ಮಾಡ್್ದೇ ನ ಲ್ಯನ್ ಬಟ್ಟು ಮಾಡಡಕ್ ಆಗಲ್ಲದು
ಹ್ಮ
ಹ್ಮ ಹ್ಮ ಮಯ ಚದಾನ ಮಲ್ಲೋನ್ ಮಲ್ಲ
ಹಚ್ಚಾಗತ್ತಾರ
ಅವ ಅಂತಿದ್ದ ಅಸನಂತ ಆಗಳೆ ಬಾಮ ಅಂದ್ರ ಅವಾಗ ಚ ನ ಯ ಗಂಟೆಗೆ ಒಂದು ಬಲದ ಒ್ ತಾಕ ಅದಕ್ಕೆ ಬೇರೆ ನಂಬರ್ಲ್ಲಿ ಎಷ್ಟಂದಿದ್ದ
ಹ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ್
ನೀ ಮಾಡಲು ಅು
ಅಾ ಪಾನ್ಧನ ಜಂಗಲ
ಹಾ ಹಾ ಹಾ ಹಾ ಹಾ ಹಾ ಹ
ಹ್ಮ
ಕ ಏನರ್ಥತಿೇಳ
ಪ್ರಶಾಂತ್ ಫೋನ್ ಅಚ್ಚನಾ
ಮಸೇಜ್ ನಕ್ಕಾತ್ತ
ಚನಾ ಕಾಲ್ ಮಾಡ್ತೇನಿ ಕಲ್
ಹೇಳರಿ ಬ
ಲ್ಲೇ ಎಂದರುೂ
ಎಂದ್ರ ಅಂತಳ ನೀ ಬಿವಷ
ಬಸಕನಿ ಪ್ರಶಾಂತ್ ಪಫೋನ್ ಅಚ್ಚನ ಕಾಲ್ ಮಾಡ್ತೀನಿಿಲ್ಲೇ ನಿಂದ್ರು
ಇಷ್ಟುಕತ ಇ ಬಡ್ತಲ್ಲವ
ಒ ಇೇ ಅಂತಪ್ಪ ನಾವು ಹಂತ ಒಂದು ಇದು ಐಡಿಯ ಅದು ಕೊಟ
ಕೆಸ
ಅದ್ ನಂಬರ್ ಹಾಕ ಏನದಂತ ಅದಿಕ್ಕೆ ಹೊಸ ನಂಬರ್ ಯಾವ ಬೇರೆತ ನಾವವು
ಹಾಕನಕ್ಕೋಡು
ಬರದ ಅಂತದ ಯಕ
ಅಕಲ್ಫ್ರೀಜ ಇಲ್ಲಿಸಿ
ಯಾರು
ನಿಿಂದ
ಒಂದ ಹಗೆ ಬಂತಂದ ಅವೆ
ಹ್ಮ ಹ್ಮ ಹಾ ಮ್ಯಾನೇಜರ್ಗೆ ಏನಂತ ಹೇಳ್ದಿ
ಮ್ಯಾನೇಜರ್ಗ ಏನ್ಲ ಅದೇ ಸರ ಸ್ವಲ್ಪ ಹಿಂಗ ಅಂದ್ರ ಮ್ಯಾನೇಜರ್ ಕಡಂದ್ ಮಾದಲ್ಲ ಜಾಸ್ತಿ
ಹ್ಮ
ಅಲ್ಲಿ ವಾಕರ್ ವಾಕರ್ ಕೂಡ ಮಾತಾಡಿದ್ದ ಅಂದಂತ ಮ್ಯಾನೇಜರ್ ಬಟ್ಟೆಗ ಅದೊಂದು್ ಲೆಟರ್ ಬರ್ತಾ ಲೆಟರ್ ಬರ್ಸುವ ಅಂತಂದ್ರ ಮ್ಯಾನೇಜರ್ ಸರ್ ಹೆಂಗ ಸರ್ ಅಕೌಂಟ್ ಬಂದೆ ಸರ್ ಅಂತಂದೆ ಅಲ್ಲಿ ಅವರು ರಿಸಲ್ಟ್ ಮಾಡ್ತಾರ ಅಂತಂದ್ರವ್ರವಿ ಮಾಡಿಿಕೊಟ್ರ ನೆಕ್ಸ್ಟ್ ಮಾಬಿಡ್ರಿಂಗ
ಹ
ಮತ್ತದತ್ ನೋಡ್ರ ಅಕೌಂಟ್ ಅಂತ ಅಂದ್ರ ಆಯ್ತ್ ರಸ ಅಂದ್ರೆ ಬಂದ್ವಿ ಒಂದ್ ಅವತ್ತ ಸಂಜೆ ಚಲಯತ ಬಾಳ ಡೇಂಜರ್ ಮಾರಾಯ ಅಕೌಂಟ್ ದ
ಆಡ್ಬಿಡ್ಲ ಒಂದು ಒಂದು ಆಾಡಬೋಡ
ಎಡ ಬರಂಗ ಭಯ ನಮಗೆ
ಆಡಲ್ಲ ಆಡ
ಆಡಬಡು ನನ ಫ ಫಿಜ ಕಡ ಏನ್ ನೋಡ್ಬೇಕು ಫಿಜಿಯೋಲಜಿ
ಟೆಕ್ಸ್ಟ್ ಬುಕ್ ತ ಆರು
ಇಲ್ಲ ಇವ ಕೊಡಾಣ
ಹ ಎಲ್ಲದ್ರ ಬಗ್ಗೆ ಜನರಲ್ ಗೊತ್ತಿದ್ರು ಬರಿ ಬದಲ ಫಿಯಲಜ ಅಂತ
ನಮಗ ಜಂಟಲ್ ಗೊತ್ತ ಅಂದ್ರೆ ಎದರ ಇದದು ಗೊತ್ತಲ್ ಹ ಸ್ ಅದೇ ನನ ಮೇನ್ ಇಾಕತ್ ನನಗೆ ಅದ ಅಸೆಂಡಂಗ್ ಅಸೆಂಡಂಗ್ ಟ್ರ್ಯಾಕ್ಟ್ ಸೆಡಿಂಗ ಟ್ರಾಕ್ಟರ್
ಹ ಜೋರಿಗೆ ಜೋ ವಿೀಡಿಯೋ ನೋಡ್ಲಿ ಒಂದು ಸನ ಸ
ಜವಾರಿ ಫಿಜಿಲೋಜಿ ಬರಲ್ಲ ಅಪ್ಪಾ ಅವ್ ನಾವು ಬರ್ಟ್ಟ ಚಲೋಲ್ಲ ಫಿಜಲಜಿ ಎಟೈಮ ಚಲ
ಎಕ್ಸ್ಲ ಮಾಡಣ ಇಡ್ಡೆದ್ರ
ಅನಡೆಮಿಕ್ ಚಲೋ ಬಟ್ ್ಯಚರ ಡೌಟ್
ತಾಸ್ ಆತಿ ಸಾಕ ಸ್ವಲ್ಪ ನ
ಅದೇ ಪಾಸ್ ವರ್ಡ್ ಸಾಕ್ ಬಿಡು ಏನು ಬೇಕಾಗಿಲ್ಲ ಬಟ್ ಅದೇ ಸಿ ಎನ್ ಎಸ್
ಹು ನೋಡ ಮತ್ತೆ
ನೂಕು ದೋಸ್ ಓದ್ತನ ಹಂಗೇನೆಲ್ಲಾ ಬಟ್ ಅದೇ ಈಗ ಮೇನದಾಕತ್ ನನಗೆ ಎಂಡೋಕ್ರೇನ್ ಪೂರತ್ತು ಎಂಡೋಕ್ರೇನ್ ಚಿಂತೆ ಇಲ್ಲ ಬ್ಲಡ್ ಚಿಂತೆ ಇಲ್ಲ ನಾಮ ಸ ನರ್ಮ ಸಪ್ಪ ಜಲೋಜಿ ಯಾದನ್ನು ಚಂತಿಲ್ಲ ರೆಸ್ಪಿರೇಷನ್ ಕಲ್ಲ ಸ್ ಹಾರ್ಟ್ ಕಲಾಸಿಸ್ಟಮ್ ಚಿಂತಲ್ಲ
ಹ
ಮತ್ತ ಸೆಲ್ ಸೆಲ್ ಸೊಪ್ಪ ಹೋಗ್ಬೇಕು ಸೆಲ್ ಬ್ಲಡ್ ಸೊಪ್ ಹೋಗ್ಬೇಕು
ಹ
ಮ ಮತ್ತೆ ಇ ಇಳ್ಳಿಯಾರ ಅಂದ್ರ ಬುಕ್ ಅದೇ ಅದೇ ಎಲ್ಲ ಎಲ್ಲ ಓದ್ಬೇಕು ಅದೇ ಎಲ್ಲ ಒ ಸ್ವಲ್ಪ ಜಲಜಿ ಡರೆ ಸ್ವಲ್ಪ ಹಬೇಕ ಅಡ್ಡಜಷ್ಟು
ಹಾ ಹಾ
ಮತ್ತೆ ಎರಿನ ಸಂಪ ನಕ್ ಎರಿನಲ್ಲ
ಅದ ಏನು
ಭಟ್ ಕೇಳ್ಬೇಕು
ಹ್ಮ
ಮತ್ತ ಕಾಲೇಜು ಸಿಸ್ಟಮ್ ಓದಿರೋ ಸಲ ಸ್ವಲ್ಪ ಅವೆಗ ಒಂದನ್ಸ ಹೋಗ್ಬೇಕು ರೆಸ್ಪಿರೇಟರಿ ಸೊಪ್ಪು ದ ಸಕ ಜನೋ ನ ಮನ ಹಏನಸ
ಎ ನಿಮ್ಮಸಲ್ ಫಿಸಿಯಾಲಜಿ
ಹ್ಮ್
ಮಜಾಲ ಫಿಜಲ್ ಏನ ಆಗಬೇಕು
ಹ್ಮ್ ಅದೆಲ್ಲ ಅದು ಮ ಸ್ವಲ್ಪ ಚಾಪ್ಟರ್ ದೊಳಗೆ ಓದತಿನಿ
ಹ
ಇದ್ರಾಗ ಇದು ಕತಲ್ಲದ ಪ್ಪ ಅಪ್ಪಾಜಿ ಲಿಂಬಿಕ್ಸ್ ಸಿಸ್ಟಮ್ ಅಂದ್ರೆ ಏನ್ ಮತ್ತ ರರ್ಟಿಕ್ಯುಲರ್ ಫಾರ್ಮೇಶನ್
ಹ್ಮ್
ಸರಬ್ ಸರಬಲಮ ಸರಬ್ರಮು ಐಪೋತಲಮಸು
ಹ್ಮ್
ನಾಯ್ದು ಜಾಸ್ತಿ ಇದ ಇದ ತರದಿಲ್ಲ ಜಾಸ್ತಿ ಸ್ಪೆಲಿಂಗ್ ಕೂಡ ಏನ್ ಬರ್ಲ
ಹ್ಮ
ಸ್ಪರಿ ಕೊಡದಾಗ ಅದು ಆಸೈ ಟ್ರ್ಯಾಕ್ ಟ್ರ್ಯಾಕ್
ಅದ ಸ್ಲ್ ಕೋಡ ಒಂದ್ ಎರಡ್ ವೀಡಿಯೋ ನೋಡ್ಲೆ ಗೊತ್ತ ಅತ್ ಮ ಮಾಡತ
ಅದೇನ್ ಮಾಡಬೇಕ ಈಗ ನನಗ ಎಮ ಕ್ಯು ಕರೆಕ್ಟ್ ಆದ್ರ ಬರ್ತವಲ್ಲ ಮಾರ್ಕ್ಸ್ ಎಂಮಸ ಕ ಕರೆಕ್ಟ್ ಆಗ ನಾಲ್ಕು ಐದು ಕಟ್ ಸಿಟಿಗಳು
ಬ ಕೆಲ್ಸ
ಎಂಚಿಕ್ ಒಂದ ಕರಟಾದಂಡತ
ಎಂಸಿ ಜಾಗಾಗ ರಡಕಾ ಚೇಳಾಗತಲ್ಲ
ಇಲ್ಲ ಆತ ನಾಕೈದು ಕಡತ ಬಟ್ ಹೊಸ ಹ ನನ ಎಂಟಂಗ ಆಕ್ ಪಾಡ ಎಂ ಒಟೊಂಬತ್ತು
ಹ ಎಂಟ ಒಂಬತ್ತು